ಹಲೋ
ಹಾ ಹೇಳಿ ಸರ್
ಹ ಕೇಳಸ್ತಾ ಇದ ಇದಯ.
ಹಾ ಕೇಳ್ಸ್ತಾ ಇದ್ದೇ ನಮ್ದು.
ಹಾ ನಿಮ್ದು ಕೇಳಿಸ್ತಾದೆ ಎಲ್ಲಾ ಆರೋಗ್ಯವಾಗಿದ್ದೀರ ತಾನೇ ನೀವು.
ಹಾ ನಾವು ಆರೋಗ್ಯವಾಗಿರ್್ದೀವಿ ನೋಡ್ರಿ ನೀವ್ ಹೇಗಿದ್ದೀರ.
ನಾವು ಆರೋಗ್ಯ ಇದ್ಯಪ್ಪಾ ಎಲ್ಲಿದೀರ ಈಗ.
ಹಾಸ್ಪಿಟಲ್ ನಲ್ಲಿ ಡ್ಯೂಟಿ ಮಾಡಕತಿದ್ವಿ ಇಲ್ಲಿ ಜರ ಹಾಸ್ಟೆಲ್ ಮಂದಿ ಊಟ ಹತ್ತು ಅಧಹಣ ಇತ್ತು.
ಹೌದಾ.
ಹ್ಮ್್ಮ್.
ಹಾ ಹಾ ಮತ್ತೆ ಏನ್ಡದ ಸಮಾಚಾರ.
ಮತ್ತೇನಿಲ್ಲಾ ನೋಡ್ರಿ ಡ್ಯೂಟಿಗೆ ಹೋಗ್ಬೇಕು ಬರ್ಬೇಕು ಊಟ ಮಾಡ್ಬೇಕು ಮಕ್ಕಳ್ಬೇಕು.
ಅತ್ ಮುಂಜೆ ಎದ್ದೇಳ್ಬೇಕು ಜಳಕ ಮಾಡ್ಬೇಕು ಊಟ ಮಾಡ್ಬೇಕು ಬ್ರಶ್ ಮಾಡ್ಬೇಕು. ಹೋಗಷ್ಟ್ ಬೇಟಿಗೆ.
ಇದು ಹಿಂಗಾಗಿದ್ಯಾಾ ಹ. ಇದು ನಾವೇಏನಿಲ್ಲಪ್ಪಾ ಸ್ವಲ್ಪ ಬೈಕ್. ತೋಲಕ್ ಬಂದಿದ್ದೀವಿ ನಾವಿ ಸ್ವಲ್ಪ ಬೇರೆ ಕಡೆಗೆ.
ಹೌದಾ ಯಾವ್ ಬೈಕ್.
ಅಮ್ಮಂಟಿ ಅಂಮಟಿ.
ಓ ಎಮ್ಟಿ ತವುಗಳು ಹಾಕತೀರಾ. ನ್ ಅಜ್ಜಿದೆ ಇಗೆಲ್ಲಾ ಎಂತೀ.
ಏನಲ್ರಿ ಆಗೇನಲ್ ಮೊನ್ನೆ ಬಂದಿದೀವಿ ಕೇಳೋಗಿದ್ವಿ ಎಲ್ಲಾ ಎಲ್ಲಾ ಎರಡ್ ಲಕ್ಷ ಎಂಬತ್ ಸಾವಿರ ಅಂತಿರು ಅದಕಲ್ಲ ಈ ಸರ ಕ್ಯಾಶ್ ತಂದ್ರ ಉಳಿಬೇಕಂದ ಬಂದಿತ್ತು. ಹ
ಇವತ್ ಈಗ ಎಷ್ಟ ಎಂದ್ರ ಎರಡ್ ಲಕ್ಷ ಅರವತ್ ಸಾವಿರ ಅದ.
ಹ್ಮ. ಇಲ್ಲ ಎರಡು ಲಕ್ಷದ ಐವತ್ತು ಸಾವಿರದ ಈಗ ಉಳಕಿದು ಒಂದ ಎರಡು ತರ ಬಿಟ್ಟ ಫಸ್ಟ್ ಇದು ಸರ್ವಿಸ್ ಮಾಡ್ತಾರಲ್ಲ ಅವಾಗ ಕೊಡ್ಬೇಕ.
ಹೌದೌದೌದು್ ಏನ್ ವಜ್ಜೆ ಅದ ಎಲ್ಲಾ ದೊಡ್ಡ ಗಾಡಿ ಎತ್ತ ಗತತಿ ಇವಾಗೆಲ್ಲ. ಏನ್ ಸ್ವಲ್ಪನುೂ ಹೇಳಿಲ್ಲಾ ಏನ್ ಕೇಳೋ ನಾನು. ಎಲ್ಲಿ ತಗೊಂಡ್ ಉಂಟು ಈಗ ಎಲ್ಲಿ ಹೋಗಿರಾ ಎಂಟಿ ಬ ತಕ ಯಾವರಾಗಿದ್ದಿದ್ದ
ಈಗ ನಾವವು ಈ ಕಡೆ ಬಿಜಾಪುರ್ ಸೈಡ್ ಬಂದೇ ನಾವ ಈಗ.
ಹೌದಾ ಏನ್ ಸ್ವಲ್ಪನ ಹೇಳಿಲ್ಲಾ ಏನ್ ಬಾಳ ಹೊಜ್ಜೆ ಆದಗೆಲ್ಲ ನಿಮ್ದು. ಮನಿ ಒಂದು ಕ ಕಾರ್ ತಂದಿರಂತ ಸ್ವಿಫ್ಟ್ ಶಿಫ್ಟ್ ಕಾರ್ ತಂದಿರಂತ ಏನ್ ಹೇಳಿಲ್ಲ. ಕೆಲಲ್ಲ ಆವಾನ.
ಅದು ಶಫ್ ನಮ್ಮ ಅ್ಣರ್ ತೊಂತಾರೆ ನಮ್ ಬ್ರದರ್ ತೊಂತಾರೆ ನಾವಲ್ಲ ಅದು ನಮ್ಮ್್ರದರ್ ತೊಿದ.
ಅದ ಆಯ್ತು ಯಾರಿಗನ ಆಐ್ತಲ್ಲ ಮನೆಯಲ್ಲ ಐತಲ್ಲ ಅದು. ನಿಮ್ಮ್ ಅಣ್ಣ್ ತೋಲಿ ನೀವು ತೋಲಿ ಆಯ್ತು ಒಬ್ಬ್ರಿಗೆ ಎಲ್ಲಾ ಕುಡಿದಿರಲ್ಲ ನೀವೆಲ್ಲಾ. ಮ್ದರ್
ಹ ಕೂಡಿಿದೆ ಕೂಡಿ ಅದೆಲ್ಲ ಅದು ಬೈಕ್ ಸ್ವಲ್ಪ. ನಂದುು ಅದು ಯಾಕಂದ್ರ ್ರೀ ಡ್ರೀ್ ಬೈಕ್ ಐತಿ ಅಲ್ವಾ ನಮ್ದು ಅದಕ್ಕೆಲ್ಲ ಡ್ರೀ್ ಬೈಕ್. ಸರ್ಗ ತಗಂದಿದ್ದೆ ನಾನು.
ಹೌದ ದೊಡ್ಡದೇ ಎತ್ಬಿಟ್ರಿ ಈಗೆಲ್ಲಾ.
ಹ್ಮ. ದೊಡ್ಡದೇ ಹತ್ ಬಿಿಟ್ಟ ತಗೋದಾಗ ತೊಗೋ ಪೂಾ ದೊಡದ ತಗಕ್ ಸಣ್ಣ ಪುಟ್ಟ ತೊಂದ್ರ ಏನ್ ಉಪಯೋಗ ಆಗಲಿ. ಹ.
ಹೌದ ಹೌದ ಹೌದೌದು ಇರ್ಲಿ ಸರ್ ನಮ್ ಸ್ವಲ್ಪ ಇರ್ಲಿ ಎಲ್ಲಾ ಮಾತಾಡ್ತ. ರಿಯಾಗೆಲ್ಲ. ರೊಕ್ಕ ಬಂದವ ಎಲ್ಲ ಬರ ದುಡತರಿ ಏನ್ ಯಾವ್ದ್ ಜಾಬ್ ಆಗಿದೆ ಅಂತಲ್ಲ ನಿಮ್ದು.
ಹಾ ಅಗ್ರಿಕಲ್ಚರ್ ಆಗಿದಪ್ಪಾ ನಂದು ಮೊನ್ನೆ ರೀಸೆಂಟ್ ಆಗಿ ಎರಡ್ತನ ಇತ್ತ ಆಗಿ. ಹ
ಹಾ ಅದಕೋಸ್ಕರ ತಗೊಳಗುತ್ತ್ರ ನೀವಾಗ ಬೈಕ್ ಎಲ್ಲ
ಹ ಅದು ಅಗ್ರಿಕಲ್ಚರ್ ಹಂಗಂದ್ರೆ ನಾನು ಸ್ವಲ್ಪ ಅಲ್ಲಿ ಹಾಸ್ಟ್ಲ್ ಆಗಿದ್ದೆ ನಾನು ಹಾಸ್ಟ್ಲ್ ಆಗಿದ್ದೆ ನಂದು ಡಿಗ್ರಿ ಮುಗತ್ತಾ ಬಿ ನಾನು ಅಗ್ರಿಕಲ್ಚರ್ ಹಾಕಿದ್ದೆ ಅದು ಸೋರ ಮಾಡಿಬಟ್ಟು ಫೋನ್ ಹಚ್ಚಿದ್ರು ಅದು ಈ ತರ ನಿಮ್ ಅಪಾರ್ಟ್ಮೆಂಟ್ ಯಾಟರ್ ಬಂದಿದೆ ನೀವು ಅಗ್ರಿಕಲ್ಚರ್ಗೆ ಸೆಲೆಕ್ಟ್ ಆಗಿದರಾ ಬಂದು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿದ್ರು ನಾನು ಬಹಳ ಸಂತೋಷದಿಂದ ಹಓದೆ ಅಲ್ಲಿ ಅಲ್ಲಿ ಹೋಗಿ ನೋಡಿದ ಎಲ್ಲಾ ನಿಮ್ಗೆ ಅಭಿನಂದನೆಗಳು ನಿಮ್ಗೆ ಅಗ್ರಿಕಲ್ಚರ್ ಆಗಿದೆ ನಿಮ್ದುಕ ಾಕ್ಯುಮ ವೆರಿಫಿಕೇಶನ್ ತಂಬ ಅಂದ್ರು ಅವಾಗ ಗೊತ್ತೈತ್ ನಮ್ಗೆ ಅವಾಗ ಮತ್ತ ಎರಡ್ ದಿನ ಆದ್ಮೇಲೆ ನಮ್ಗೆ ಜಾಬ್ಗೆ ಸೆಲೆಕ್ಟ್ ಮಾಡ್ಕ್ರ ನಮ್ಗೆ
ನೋಣ ಏನ್ ಲೈಫ್ ಹೋಗೋಣ ಈಗೆಲ್ಲಾ ನಿಮ್ದ್ ಲೈಫ್ ಸೂಪರ್ ಆಗಿದೆ ಅಂತ ತಿಳ್ಕೋಣ ನಿಮ್ದು ಏನ್ ಮದ್ವಿ ಯಾವಾಗ ಮಾಡ್ಕೊಬೇಕ ಅದು ಪಾರ್ಟಿ ಗಿಟ್ಟ ಯಾವಾಗ್ ಏನು ಹೇಳ್ತಿಲ್ಲ ನಾನ ಲ್ಲ ಜಾಬ್ ಆಗಿದೆ ಎಲ್ಲ ಆಗಿದೆ ನಾನ್ ಮೊನ್ನಿ್ಟ ಮೊನ್ನಿ ಸ್ಟೇಟಸ್ ನೋಡಿದಪ್ಪ ಹ
ಹಾ
ಮೊನ್ನಿ ಸ್ಟೇಟಸ್ ನೋಡಿದೆೆ ನಾನು ಯ ಐಟ ಇದ್ದಾವ ಅ ದರ್ಶನ್ ಅಂತ ಅಾನ ದರ್ಶನ್
ಹೌದೌದ ಹೌದು
ಹೌದ ಅವ ಸಿಟಸ್ ಇಟ್ಟಿದ ಅವನ್ ನೋಡಿದ್ದೆ ನಾನು
ಹ ಇಲ್ಲ ಈಗ ಪಾರತಿ ನೋಡು ಈಗ ದು ಬೈಕ್ಂದ ಪಾಲ್ಿ ಜಾಬಂದ ಪಾಲ್ಟಿ ಒಂದ ನಾ ಕೊಡಿಸ್ತಿನಿ ಸ್ವಲ್ ಮದೇ ಸ್ವಲ್ಪ ಲೇಟ್ ಆಗ್ತದೆ ಯಾಕಂದ್ರೆ ಪ್ರ್ರದರ್ ನಮ್ಮ ಮಣಾರ ಮಧ್ಯದಲ್ಲಿಲ್ಲ ಆ ಅವ ದೊಡ್ಡ ಪ್ರದರ್ದವ್ರು ಅವ್ರಾದ್ಮೇಲೆ ಆಮೇಲೆ ಒಂತ ಆಗುತ್ತೆ ನೆ
ಹೌದೌದೌದು ಎಲ್ಲಾ ಗ್ರ್ಯಾಂಡ್ ಆಗಿ ಮದ್ಿಗೆ ಮಾಡ್ಕೊರಿೋಣ ಈಗ ಎಲ್ಲಾ ಜಾಬ್ ಆಗಿದೆ ಎಲ್ಲ ಆಗಿದೆ ಏನ್ ಟೆನ್ ತಗೋದಿಲ್ಲ ನೋಡೋಣ ಈಗೆಲ್ಲಾ ಲೈಫ್ ನಾಗ ನೀವು
ದ ಟೆನ್ಷನ್ ಏನ ಇಲ್ಲಪ್ಪಾ ಈಗ ಟೆನ್ಷನ್ ಏ ಇಲ್ಲ ಒಳ್ಳೆಗ ಒಳ್ಳೆ ನೋಡ್ಗಷ್ಟ ಮದ್ೆ ಮಾಡೋದ ಈಗ ನಮ್ಮ ಅಣ್ಣನ್ ಸ್ವಲ್ಪ ಮದ್ುವೆ ಆಗದು ಸ್ವಲ್ಪ ಇದೆ ನಮ್ ಅಣ್ಣೊಂದ್ ಸ್ವಲ್ಪ ಮದೆ ಆಯತ ಅಂದ್ರೆ ನಮ್ಗೇಏನ ಚಿಂತ ಅದೇಏ ಇದ ಇತ್ತಲ್ಲ ತಮ ಮಸಮ ಏನ್ ನೋಡಿದ್ರಿ ಸೋಲ ಆರಾಮ್ಿದಿರಾ ್ರ ಮತ್ತೆ ನೀವೇನ್ ಮಾಡ್ತಿದೀರಾ ನೀವ ನೀವನು ಬೈಕ್ ತೋತೀನಿ ತೋತಿನನಿ ಅಂದ್ರೆ ತೊಂದ್ರ ಬೈಕ್
ಹಾ ಬೈಕ್ ತಗೊಂಡ್ವಲ್ಲ ಸು್ ಸ್ಪ್ಲೆಂಡರ್ ಬೈಕ್ ಅಲ್ಲಿ ನಾವು ಡ್ಯೂಟಿ ಓ್ತಿವಲ್ಲದನ್ನ ಹೋಗಬೇಕಕ್ ಬರ ಅಷ್ಟ ನಡ ಸ್ಲೆಂಡರ್ ನಾವೇನ್ ಅಂತಪ್ಪ ನ್ ದೊಡ್ಡ ತಗಂದಿಲ್ಲ ಬೈಕ್ ಅಷ್ಟೇ ಸೆಕಂಡ್ ತಂದ ನೋ್ರರಿ ಅರವ ಸಾವಿರ ರೂಪಿಿದಾಗ
ಹ ಓ ಸೆಕೆ್್ಯಾಂಡ್ ಇಲ್ಲ ಅ ಮತ್ ಏ ಮಾಡ್ತತಿರಿ ಮತ್ ರೊಕ್ಕ ಐತ ತ ರೊಕ್ಕ ಇಲ್ಲ ಅ್ರ ಸುಮ್ನೆ ತೋ ಎಲ ಹೋಗಬಡ್ದ ಬಾಳೆ ಇದಾಗ್ತದ ಹೋದ
ಅದೇ ಮತ್ತತ್ ನಿಮ್ದೆ ಒಂದ್ ಜಾಬ್ ಆಗಿದೆ ಚೆನ್ನಾಗಿದೆ ಈಗ ಲೈಫ್ ಇದದ ಚೆನ್ನಾಗಿದೆ ಈಗ ಮದ್ೆ ಆದ್ರೂ ನಿಮ್ದ್ ಲೈಫ್ ಎಲ್ಲಾ ಬಾಳ ಸೆಟಲ್ ಆಗಿದೆ ಏನ್ ಭಾರಿ ನೋಡ್ರಿ ನಿಮ್ದೆಲ್ಲಾ
್ ಕಲ ನೋಡ್ರಿ ಮತ್ ಏನಾದ್ರ ಮಾಡದಕ್ಲ್ರೀ ಜೀವನದಾಗ ಮನುಷ್ಯ ಅಂತಾಗ ಹುಟ್ಟಿದ್ಯಾಗ ಜೀವನದಲ್ಲಿ ಏನಾದ್ರೂ ಒ್ ಸಾಧಿಸಲೇಬೇಕು ಏನಾದ್ರೂಂತ ಜಾಬ್ ತಗೊಂಡು ತಂದೆ ತಾಯಿ ಒಳ್ಳೆ ಮಗ ತಿ ತಾಯ ಹೆಮ್ಮೆಯ ಹೆಮ್ಮೆ ಪಡುವಂತ ಮಗ ಆಗ್ಲೇಬೇಕಲ್್ರೆ ಈ ಜಗದಾಗ ಈ ಸಮಾಜದಲ್ಲಿ ನಾವು
ಹೌದೌದ್ೌದು್ ಇದು ಇಲ್ಲಿ ನೋಡಿ ನಿಮ್ದು ಹೌದೌದು ಇದನ್ನ ಕನ್ಸಿಡರ್ ಹೇಳ್ತೀನಿ ನನ್ಗೆಲ್ಲಾ ಗೊತ್ತೈತೆ ಇದು ನೋಡ್ರಿ ನಿಮ್ಗ ಜಾಬ್ ಸಿಗ್ಲಿಲ್ಲ ಅಂದ್ರೆ ಮುಂದೆ ಏನಾರ ಏನ್ ಈ ಲೈಫ್ ಅಲ್ಲಿ ನಿಮ್ ಮತ್ತೆ ಏನ್ ಮಾಡ್ತಿದರ ಅಂತ ನಾನ್ ಕೇಳ್ಪಟ್ಟೆನೆ ನಿಮ್ ಕಡಿಂದ ಈ ಜಾಬ್ ಈ ಜಾಬ್ ನಿಮ್ಮನ್ನು ಸಿಕ್ಲಿಲ್ಲ ಅಂದ್ರೆ
ಹ ಈ ನಾನ್ ಜಾಬ್ ಸಿಕ್ಕಿಲ್ಲ ಅಂದ್ರ ನೋಡಪ್ಪಾ ಇಲ್ಲಿ ನಮ್ಮ್ ನಮ್ಮ ಮಣ್ಣೂರು ಬೆಂಗಳೂರಲ್ಲಿ ಅಲ್ಲೇ ಒಂದ ಕಾರ್ ಶೋರೂ್ ಇದೆ ಅಲ್ಲ ಅದಲ್ಲಿ ನಾ ಇದ್ದ ಬಿಡುತ್ತೆ ಮತ್ತೆ ನ್ ಮಾಡ್ರ ಹೌದಿಲ್ಲ
ಹೌದೌದೌದು ಇದು ಜಾಬ್ ಅಲ್ಲಿ ನಿಮ್ಗೆ ತಿಂಗಳಿಗೆ ಮಂತ್ಲಿ ಸ್ಯಲ್ರಿ ಎಷ್ಟಿದೆ ಮತ್
ಮ ಸ್ಯಾಲ್ರಿ ಅಂದ ನೋಡ್ರಿ ಅದು ಅಗ್ರಿಕಲ್ರ್ ಮೂರ್ ವರ್ಷ ಇರ್ತದೆ ಒಂದ್ ವರ್ಷ ಟ್ರೈನಿಂಗ್ ಕಲ್ಸ್ತಾರೆ ಬಳಿ ಎರಡನೇ ವರ್ಷ ಸ್ಟಾರ್ಟ್ ಇರ್ದೆ ಸ್ಯಾಲ್ರಿ ಅಂದ್ರೆ ಅಷ್ಟೇ ಸ್ವಲ್ಪ ನಮಗೂ ಕಿಸಸ್ತಾರಲ್ಲ ಅವರು ಯಾಕಂದ್ರೆ ಅಗ್ರಿಕಲ್ಚರ್ ಯಾವ್ಯಾವ ರೀತಿ ಕೃಷಿ ಮಾಡೋದು ಕೃಷಿಯಲ್ಲಿ ಯಾವೀತಿ ಬೆಳೆ ಬೆಳೆದು ಕೃಷಿಯ ಮಣ್ಣು ಯಾವತ್ತ ಪರೀಕ್ಷೆ ಮಾಡೋದು ಕೃಷಿ ಯಾವ್ಯಾವ ಆ ಮಳೆ ಬಳೆ ಆದಾಗ ಯಾವ ರೀತಿ ನೋಡ್ಕೊಳ್ಳೋದು ಇಲ್ಲ ಸ್ವಲ್ಪ ಕಮ್ಮಿ ಇರ್ತ ಏನೋ ಒಂದ್ ಎಂ ಎಂಟರಿಂದ ಹತ್ತು ಸಾವಿರ ಇಡುತ್ತೆ ಸಲ್ರಿ
ಅದೇ ಕೃಷಿ ಬಗ್ಗೆ ನಿಮ್ಗೆ ಏನಾರ ಜಾಸ್ತಿ ಮಾಹಿತಿ ಇದೆನೆ ನಿಂಬಲ್ಲಿ ಎಕ್ಸ್ಪೆನ್ಸ್ ಇರ್ಬೋದಲ್ಲ ಜಾಸ್ತಿ
ಹ ಈಗೆಲ್ಲಾ ಎಕ್ಸ್ಪೆನ್ಸ್ ಆಗ್ತ್ತಪ್ಪ ಯಾಕಂದ್ರೆ ನಮ್ ಊರನು ಅದೇ ಅಲ್ಲೇ ಇದೆ ಕೃಷಿಿನನು ಮಾಡ್ತಿದ್ದೇವಿ ನಾವು ಹೊಲ್ದಲ್ಲಿ ಅದ್ರಾಗ ಅಗ್ರಿಕಲ್ಚರ್ನು ಆಗ್ತದೆ ಎಲ್ಲ ಈ ಕಲತೀವಿ ನಾವು ಸ್ವಲ್ಪ ಸ್ವಲ್ಪ
ಇಲ್ ನೋಡಿ ಸರ್ ನಾವು ನೋಡಿ ನಮ್ಮ ನಮ್ಮ ಹೊಲದಲ್ಲಿ ನಾವು ಕಬ್ಬನ್ನು ಹಾಕಿದ್ದೇವೆ ಅದಕ್ಕ ಏನಾದಲ್ಲ ಜಾಸ್ತಿ ಹುಳನ್ನು ತಿನ್ನುತ್ತಿದೆ ಅದಕ್ಕೆ ಹೆಣ್ಣಿನ ಹೊಡ್ದವಿ ಎಲ್ಲ ಹೊಡ್ದವಿ ಆದ್ರೂ ಅದು ಹುಳ ತಿನ್ನದು ಅದು ಗಿಡನು ಬೆಳೆದನ್ನು ಬಿ ಬಿಡಲಾಗಿ ಅದ ಮುಂದೆ ಹೇಗ್ ಮಾಡ್ಬೇಕು ಅದ್ಕ್ಕೆ
ಓ ಹಂಗಿದ ನೀವು ನಿವು ಹೊಲ್ದಲ್ಲಿ ಮಣ್ಣು ಯಾವ್ದ್ ಕಲರ್ ಇದೆ ಬೆಳೆ ಕಾಲ ಇದಾವ ಕಪ್ಪ ಕೊಂಡು ಕಪ್ಪ ಮಾಡಣಿದೆಯ ನ ಕೆಂಪಣಿದೆ
ಕೆಂಪು ಮಾಡಣ್ಣ ಇದೆ
ಕೆಂಪ ಮಣ್ಣ ಅಂದ್ರೆ ಒಂದ್ ಕೆಲ್ಸ ಮಾಡ್ರಿ ಅಲ್ಲಿ ಕೃಷಿ ಹೊಂಡಾ ಅಂತ ಒಂದು ಸಹಾಯ ಕೇಂದ್ರ ಅಂತ ಒ ಇದಿ ಇರ್ತದೆ ಕೃಷಿ ವ್ಯವಸ್ಥಾಕಾರ ಕೇಂದ್ರ ಅಂತ ಅಲ್ಲಿ ಹಕಿಸಿ ನೀವು ಪ ಅಧಿಕಾರಿಗಳು ಇರ್ತ ಅಲ್ಲಿ ಅವ್ರಿಗೆ ಹೇಳ್ ಕಸಿ ಅದು ಮಣ್ಣಿನ ಪರೀಕ್ಷೆ ಮಾಡ್ಬೇಕು ಮಣ್ಣಿನ ಪರೀಕ್ಷೆ ಮಾಡ್ತಾರ ಅಲ್ಲಿ ಮಣ್ಣಿನ ಪರಿಶೀಲ ಏನನ ಇದೆ ಯಾವ ರೀತಿ ಮಣ್ಣ ಇಿದೆ ಅದು ಯಾವ ರೀತಿ ಬೆಳೆ ಬೆಳತ್ತದ್ರೆ
ಮಣ್ಣಿನಲ್ಲೇ ಪರೀಕ್ಷೆ ಏನ್ ಮಾಡೋದ ಇರ್ತರಿ ಎಲ್ಲ ಮಣ್ಣು ಸೇಮೆ ಇರುತಲ್ಲ ಮತ್ತೆ ಮಣ್ಣಿನಲ್ಲಿ ಏನಿರುತ್ತದೆ ಮಣ್ಣ ಅಂದ್ರೆ ಎಲ್ಲ ಸೀಮೆ
ಇಲ್ಲ ಕೇಳ್ರಿ ನನ್ ಮಾತು ಕೇಳ್ರಿ ಕಪ್ಪು ಮಣ್ಣು ಬೇರೆ ಕೆಂಪು ಮಣ ಬೇರೆ ಇರುತ್ತೆ ಕೆಂಪು ಮನೆಯಲ್ಲಿ ಸ್ವಲ್ಪ ಬೆಳೆಗಳು ಕಮ್ಮಿ ಬೆಳೆಯುತ್ತಿದೆ ಕಪ್ಪು ಮಣ ಇರುತ್ತದೆ ಲ ಅಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೀತದೆ ಸ್ವಲ್ಪ ಮನಲ್ಲಿ ಡ ಇರ್ತ ಅದು ಅದು ನಮ್ಗು ಅಗ್ರಿಕಲ್ಚರ್ ಮಾಡಿದ್ರ ಇಷ್ಟು ಗೊತ್ತಿರ್ತದು
ಹೌದಾ ಹಾಗಾಗಿ ಕೇಳ್ತಾ ಇದೀವಿ ನೀವ್ ಯಾಕೆ ಎಷ್ಟು ಇಥಲ್ಲ ಇಂಥ ಪರಿಸ್ಟ್ಟ ಆಗ್ತೀರಿ ಸರ್
ಏ ಸಿಟ್ಟಿಲ್ಲರಿ ನಾವ್ ಹಿಂಗ ಇದೇ ತರ ಹೇಳ್ತಿ ಈಗ ಬರ್ತಿವಲ್ಲ ಯಾರಾದ್ರರು ಕೃಷಿ ಬರ್ತಾರಲ್ಲ ಇದೇ ತರ ಹೇಳ್ತಿವಿ ನಾವವು ಸಟ್ಟ ಏನಿಲ್ಲಲ್ಲ ಈ ತರ ಸ್ವಲ್ಪ ಯಕೆ ಯಾಕಂದ್ರೆ ನಾವು ಸ್ವಲ್ ಡೀಟೇಲ್ ಆಗಿ ಹೇಳ್ತಿವಲ್ಲ ಅದ್ ಕಲ್ಲ ಈ ಸರ ಈ ತರ ಕೇಳ್ತಿವಿ ಹೇಳ್ತೀವಿ ನಾವು
ಹೌ ಸ ನೀನು ಬರಾಬರಿ ಹೇಳ್ತಿದರ ಸರ್ ಅದೇ ಒಂದ್ಸಲ ನಮ್ಮ ಹಲಕ್ಕೆೆ ಒಂದ್ ಸಲ ವಿಸಿಟ್ ಕರ್ಕೊಂಡ್ ಮಾಡಿದ್ದೇ ನಾವು ನಮ್ಮ ನಮ್ಮಕ್ಕೆ ನಿಮಗ
ಇಲ್ಲ ಎಲ್ಲ ಬರ್ತೀರಿವತ್ತೆ ನಾಳೆ ನಾವ ಒಂದ್ ಎರಡ್ ದಿನ ಬಿಟ್ಟು ಬರ್ತೀವ್ರೀ ಬಂದ್ ಕಿ ಹಾ
ಹೌದಾ ಅದೇ ಸರ್ ನಮ್ದು ಇದು ಯಾವ್ರ ಅಂದ್ರೆ ನಮ್ದ್ ನೋಡ್ರಿ ಹನ್ನೆರಡ್ ಎಕರೆ ಹೊಲಾ ಇದೆ ಪೂರಾ ಕಬ್ಬನನೆ ಹಾಕಿವಿ ಅದೇ ಜಾಸ್ತಿ ಬರೇ ಉಳಾನೆ ತಿನ್ನೊತ್ತೆ ಅದು ಮುಂದು ಬೆಳವಣಿಗೆ ಆಗಕಿ ಕೊಡಾನೇ ಹೊಲ್ದ ಅದು ಕೂಳ ನಮ್ಮ ಕಬ್ಬಿಗೆ
ಓ ಎ್ಣ ಯಾವತ್ತೋಡ ತರ್ ನೀವು
ಎಣ್ಣೆ ಅದು ಹೆಸರು ಅಂತಪ್ರ ಏನ್ಪಿಲ್ಲ ಸರ್
ಎಣ್ಣೆ ನೋಡಿ ಕಬ್ಬುಗೆ ಒಂದೊಂದು ಸ್ಪೆಷಲ್ ಆಗಿ ಎಣ್ಣಿ ಮಾಡಿದಿದ್ದಾರೆ ಅದ್ರ ಹೆಸರು ಏನ್ ಗೊತ್ತಾ ಅದು ಹೆಸರು ಸಿ ಫಾನ್ ಸಿ ಅಂತ ಬರ್ತದೆ ಅದ್ರ ಸೀಕ್ರೆಟ್ ಫಾ ಸಿ ಅಂತ ಬರ್ತಿದೆ ಸರ್ ಇದದು ಅದು ಎಣ್ಣೆ ಹೊಡೆದ್ ಬಿಿ್ರ ಚೆನ್ನಾಗಿದೆ ಅಣ್ಣಿ ಅದು ಬಯೋಮೆಟ್ರಿ ಹ ಅದು ಸಿಟ್ರೋ ಪ್ಯಾಕ್ ಒಂದು ಬರ್ತ ಅದ್ರಲ್ಲಿ ಸಿಟ್ರೋ ಪಯಾಕ್ ಮತ್ತು ಸಿೆಂಟ್ರೋ ಲಿಯಾಕ್ ಅಂತ ಒಂದು ಇದ ಇರ್ತ ಇದ ಇರ್ತದೆ ಅದ್ರಲ್ಲಿ ಆ ಕೆಮಿಕಲ್ ಅಂಶ ಇರುತ್ತೆ ಎಣ್ಣೆ ಹೊೋಡ್ರಿ ಚೆನ್ನಾಗಿ್ ಬರ್ತದೆ ಎಣ್ಣೆ ನಿಮ್ಗೆ ಹೊೋಡದ್ರೆ
ಥಾಂಕ್ಸ್ ಥಂಕ್ಸ್ ಸರ್ ಒಂದ್ಸಲಿ ನಿಮಗೆ ನಮ್ ಹಲ್ಗೆ ಒಂದ್ಸಲ ವಿಸಿಟ್ ಮಾಡಕ್ ಕರ್ಕೊಂಡ್ ಬದು ಹೋಗ್ತೀನಿ ಸರ್ ಅದಕ್ಕೆ ಒಂದ್ಸ ನೋಿದ್ರ ಅ್ರೆತ್ತೆ ನಿಮಗು ಸ್ವಪ ಗೊತ್ತಾಗ್ತ ಹಾ ಎಲ್ಲಿ ಏನಿದೆ ಏನ್ ಕಡಿಮೆ ಆಗಿದೆ ಏನಿಲ್ಲ ಅಂತ ಸ್ವಲ್ಪ ಗೊಬ್ರನ ಕಡಿಮೆ ಇದೆ ಏನ ಸ್ವಪ ನೀವ್ ನೋಡಿ ಹೇಳಿದ್ರ ಅಂದ್ರೆ ನಾವು ಮತ್ತೆ ನಾವ್ ಅದಕ್ಕೆ ಏನ್ ಮಾಡ್ಬೇಕು ಉಪಯೋಗ ಮುಂದ್ ಮಾಡ್ತೀವಿ ಸ
ಹಾ ಸರಿ ಸರಿ ಇಲ್ಲಾ ಬರ್ತ ತೋರಿ ಹಂಗೇನಿಲ್ಲಾ ನಾವ್ ಕೆಲ್ಸ ಖಾಲಿ ಇದ್ದಾಗ ಬಂದ್ ಓ್ತಿವಿ ನಿಮ್ ಹೊಲಕ್ ್ ್ತಿ ಎಲ್ಲ ನೋಡ್ತತಿವಿ ಯ ರೀತಿ ಅದಂತೆ ಎಲ್ಲ ಬಂದ ಕಿ ಡಟ್ ಎಲ್ಲ ನೋಡ್ಕೊಂಡು ಓ್ತಿತ್ತು ಆಯ್ತಾ ಹ
ಆಯ್ತ ಆಯ್ತು ಸರ್ ಇನ್ನ ಯಾವಾಗ ಬರಂಿ ನಿಮ್ ಕರ್ಕೊಂಡ್ ಹೋಗಾಗ ನಾವೇ ಬರಾಮೇನ್ೀ ನೀವೇ ಬರ್ತೀರಾ
ಇಲ್ಲ ಇಲ್ಲ ನೀಯ ನೀವ್ ಯಾವಾಗ ಬರ್ತೀರಾ ನೀವು ಯಾವಾಗ ಖಾಲಿ ಇರ್ತೀರಾ
ನಾವ ನೀವು ಯಾವಾಗಾರ ಹೇಳಿದಿ ಸರ್ ಬರ್ತೀವಿ ನಾವವು
ನೋಡಿ ಮತ್ತತ್ ನಾಳೆ ಒಂದಿನಾನೊಂದ್ ಕೆಲ್ಸ ಇದೆ ಒಂದ್ ನಾಡ್ದು ಬಂದ್ಬಿಡ್ತ್ರನು ಇಪ್ಪತ್ತು ಇವತ್ತು ಎಷ್ಟು ಇಪ್ಪತ್ ತಾರೀಕು ಇಪ್ಪತ್ತೈನೇ ತಾರೀಕು ಬಂದ್ ಬಿಿಡಿ
ಆಯ್ತಾಯ್ತು ಆಯ್ತು ಸರ್ ಸರಿ ಸರಿ ನೀವು ಅವಾಗ ಹೇಳಿ ನಾವು ಬರ್ತೀವಿ ಸರ್
ಇಪ್ಪತ್ತತ್ ತಸ ನ ಫೋನ್ ಹಚ್ಚಿ ಬಂದ್ಬಿಡಿ ನಾನು ಆ ಕಡೆ ಬಂದ್ಬಿಡತೇನ ಅವಾಗ
ಆಯ್ತ ಆಯ್ತ ಆಯ್ತು
ಎಲ್ಲಿ ಊಟ ಆಯ್ತಾ ನಿಮ್ದು
ಹಾ ಸರ್ ನಿಮ್ದಾಯ್ತು ಹಾ ಸರ್ ಆಯ್ತ ಆಯ್ತು
ನಮ್ದು ಮಾಡ್ತೀವಿ ಈಗ ಸರಿ ತೋರಿ ಸ್ವಲ್ಪ ಆಮೇಲೆ ಫೋನ್ ಮಾಡ್ತೀನಿ ನ ಮನೇಲಿ ಯಾರೋ ಫೋನ್ ಹಸ್ತ ಇದ್ದಾರೆ ನಂಬರ್ ಬತ ವಾಟ್ಸಪ್ ನಂಬರ್ ಬತ